ಹಲೋ ಏನ್ ನಮ್ ನೆನ್ಸ್ಕಂಡಿ ಕರೆ ಮಾಡ್ಬಿಟ್ಟಿದೀರಾ ಅಪ್ರೂಪಕ್ಕೆ ಏನ್ ಸಮಾಚಾರಗಳು ಮೇಡಮ್ಮೋರು.
ಹೆಿಂಗೆ ಮಾತಾಡೋಣ ಅನಿಸತ ಸೊ ಅದಕ್ಕೆ ಕರೆ ಮಾಡ ಎ ನೀವೆಂಗೋ ಫುಲ್ಲು ಬ್ಯುಸಿಯಾಗ್
ಹ್ಮ ಏ ನಿಮ್ಮಷ್ಟೆಲ್ಲಾ ನಾವು ಜಾಸ್ತಿ ಇದ್ದೀರಲ್ಲ ಏನೋ ನೆನ್ಸ್ಕೊಂಡು ಯಾವಾಗ ಆವಾಗ ನೆನಪಾಗ್ತಿವಲ್ಲ ದೊಡ್ಡವ್ರಗೆ ನಮ್ಮಂತ ಚಿಕ್ಕೋ್ರು ಮಾಡಿರ್ತೀರಿ
ಆ ತರ ಏನಿಲ್ಲ ಹಿಂಂಗಗೆ ನೆನ್ಸ್ಕೊಂಡು ನಮ ಅ ಎಲ್ಲಾ
ಹ್ಮ ಬಾಲ್ಯ ಜೀವನ ಎಲ್ಲಾ ನೆನ್ಸ್ಕೊಂಡ್ ಕೂತಿದ್ದ
ಹೌ ಹೌದು
ಹ್ಮ್ ಆಯ್ತು ಮತ್ತೆ ಇನ್ನೇನು ಊಟ ತಿಂದ
ಹ್ಮ್ ತಿಂದೆ
ತಿಂದೇನೆ ನಾನ ಇಿವತ್ತು ಹೊರ್ಗಡೆ ಹೋಗಿದ್ದು ಯಾವ್ದೋ ನಮ್ದು ಗೆಳೆಯೊಂದು ಹುಟ್ಟಿದ ಬೈತಾ ಹೋಗಿದ್ದು ಅ ಅಲ್ಲಿ ಮಟನ್ನು ಚಿಕನ್ ಮುದ್ದೆ ಕಾಳುಗೊಜ್ಜು ಮತ್ತೆ ಬ್ರೆಡ್ ಫ್ರೈ ಎಗ್ ರೈಸು ಐಸ್ ಕ್ರೀಮು ಕಬಾಬು ಎಲ್ಲ ಇದ್ರಪ್ಪ
ಹ್ಮ್ ಚೆನ್ನಾಗ್ ಬಿಡ ಚೆನ್ನಾಗ್ ಇದಂದಾ
ಚೆನ್ನಾಗಿ್ ನಿಂತೀವಪ್ಪಬ ಬುಡ್ತೀವ ಹೇಳು ನಾವು ಫಸ್ಟ್
ಅಷ್ಟೇ ಬಿಡ ತಿನ್ನೋದ್ರಲ್ಲಿ ನಾವೆಲ್ಲಾ ಮುಂದೆ ಇರ್ತವಿ
ಹ ಮುಂದೆ ಇರ್ತೀವಿ ನೀನೇ ಕಮ್ಮಿ ಅಪ್ಪಾ ಚಿಕ್ಕ ವಯ್ಸರೆ ಎಲ್ಲಾ ತಿನ್ನೋದೆಲ್ಲ ಕಮ್ಮಿ ಅದಕ್ಕೆ ನೀನ್ನ ಕುಲುಕೆ ದ್ಯಸಿ ನೊಳಗೆ
ಇಲ್ಲ ಇಲ್ಲ ನಾನ್ ತಿಂತೀನಿ ಚೆನ್ನಾಗ್ ತಿಂತೀನಿ
ಹಊದಾ
ತುಂಬಾ ತಿಂತೀನಿ ನಾನು
ಹೌದಾ ನೀನು ಏನು ತಿಂದೆ ಊಟ
ನಾನು ಹಿಂಗೆ ತಿಂದೆ ಹ ಚಪಾತಿ ಮಾಡಿದ್ರ ಮನೆಯಲ್ಲಿ ಚಪಾತಿ ಟಮಾಟ ಗಜ್ಜುಟ ಚ ಚಪಾತಿ ಮಾಡಿದ್ರು
ಓ್ ಚಳಿಗ್ ಸರಿನೇ ಹೋಗುತ್ತಲ್ಲ ಮಳೆ ಬಂದೈತೆ ಹೆಂಗ ಇಲ್ಲೋ ಖ ಖ ಮಾಡಿರ್ತೀರ ಅನ್ಸುತ್ತೆ ಎಲ್ಲ ಟೊಮೊಟೊ ಗೊಜ್ಜು ನೀನ್ ಎಲ್ಲ ಮಾಡಸ್ಕೊ ಬತಿದ್ದಲ್ಲ ಶಾಲೆಗೆ ಚೆನ್ನಾಗಿರ್ತಿತ್ತು
ಹೌದು
ಹ್ಮ್ ಅದ್ ಹೆಂಗ್ ಮಾಡದು್ ಹ್ಮ್ ಅದ್ ಹೆಂಗ್ ಮಾಡದ ಸ್ವಲ್ಪ ಏು ನಾನು ಮಾಡ್ಸ್ಕೊ ತಿಂತೀನಿ ನಮ್ಮ ಅಮ್ಮ ಕೈಲಿ ಎಷ್ಟೋ ದಿನ ಆಗೈತೆ ಹ್ಮ್ ಹೇಳ ಕಾರವಾಗಿ ಇರ್ಬೇಕಕ್ ಹಂಗ ಹೇಳು ಹಂಗ್ ಹೆಂಗ್ ಮಾಡದಂತ
ಕಾರವಾಗಿರ್ಬೇಕಂದ್ರೆ ಚೆನ್ನಾಗ್ ಮೆಣಸಿನ್ಕಾಯಿ ಆಗ್ಬೇಕು
ಹಾ
ಏನ್ ಗೊತ್ತಾ ಟಮಾಟ ಮೆಣ್ಸಿನ್ಕಾಯಿ ಚ ಮೆಣ್ಸಿನ್ಕಾಯಿ ಮತ್ತೆ ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಕಟ್ ಮಾಡ್ಕೊಂಡಿಟ್ಕೊ
ಹೌದಾ ಅಂದ್ರೆ ಎಷ್ಟು ಈಗ ನಾವ ಒಂದ ಐದ್ ಜನ ಇವ ನ ಮನೆ ಜನ ಅಂದ್ರೆ ಎಷ್ಟ್ ಕುಯ್ಬೇಕು ಟೊಮೊಟೊ
ಟೊಮಟೊ ಒಂದು ಎಂಟು ಏಳು ಆದ್ರೆ ಸರಿೋಗುತ್ತೆ ಅನ್ಸುತ್ತೆ ಇಲ್ಲ ಅದ್ದು
ಹೌದ ಅಷ್ಟೊಂದ್ ಕುಯ್ಬೇಕಾ ಯಪ್ಪಾ ಒಂದ ಕೆಜಿ ಆಐತದ್ರ ಒಂದ ಕೆಜಿ ಕುಯ್ಬೇಕು
ಹೌದಲ್ಲ ಐದ್ ಜನ ಂದಿರಂದ್ರೆ
ಹ್ಮ್ ಆಯ್ತು ಸರಿ ಹೇಳು ಮುಂದಕ್ಕೆ ಕುೂಯಿದ್ರ ಆಯ್ತು
ಹೊಯ್ಕೋ
ಹ್ಮ್
ಟಮಾಟಾ ಕೊಯ್ಕೊಂಡು ಮತ್ತೆ ಈರುಳ್ಳಿ ಕೊಯ್ಕೊ
ಹ್ಮ್
ಈರುಳ್ಳಿ ಆದ್ಮೇಲೆ ಮೆಣ್ಸಿನ್ಕಾಯಿ ಚೆನ್ನ್ ಖಾರ ಇರೋ ಮೆಣ್ಸಿನ್ಕಾಯಿ ಹ ಹಸಿರ್ ಕಲರ್ ಇರುತ್ತಲ್ಲಾ ಮೆನ್ಷ ಕೈ ನಿನ್ಗೆ ಖಾರ ಜಾಸ್ತಿ ಬೇಕಂದ್ರೆ ಆ ಮೆಣಸಿನ್ಕಾಯಿ ತಗೊಂಡು ಅದು ಕ ಮಾಡಡ್ಕೋ ಅದಾದ್ಮೇಲೆ ಆ ಬೆಳ್ಳುಳ್ಳಿನ ಹ ಇದು ಮಾಡ್ಕೊ ಜಜ್ಜಿ ಮಾಡ್ಕೊಂಡು ಆಹ ಇದು
ಏನ್ ಉಳ್ಕ್ ಹೋಗಕ್ಬೇಕಾ ನೋಡಿ ಹೇಳಕ ಬರ್ತಿಲ್ಲ ಇನ್ ಹಂಗ ಮಾಡ್ ಕ ಅಿ ನಡಗೆ ಹುಡ್ಗಿರ್ ಅಂದ್ಮೇಲೆ ಕಲಿಬೇಕಪ್ಪಾ ಹುಡುಗೂರ್ ಅಂತತ್ಯವರೇ ಕಲಿತೀವಿ ನಮ್ಮಂತವರಪ್ಪಾ
ಆತರ ಏನಿಲ್ಲ ಹೇಳ್ತಿದಿನಲ್ವ ಅಂದ್ರೆ ಮಾಡ್ಕೊಡಕ್ ಈಸಿ ನಾನೇನು ಇದಾ ಏನು
ಇ ಮೀನ್ಸ್ ಏನ ಹೇಳುದು ಹ ಹನ್ಗೆಿ ನಿಜಾ ಹ್ ಸರಿಯ್ತು ಹೇಳು ನೆಕ್ಸ್ಟ್ ಏೇನ್ ಮಾಡ್ಬೇಕು
ಮತ್ತೆ ಅದಾದ್ಮೇಲೆ ಒಗ್ಗರಣೆಗಾಕೋ ಒಗ್ಗರಣೆಗಾಕೋದ್ ಬರುತ್ ಇ ತಾನೆ ನೀಗೆ
ಇಲ್ಲಪ್ಪ ನಮ್ ಹುಡ್ಗೂರು ಹ್ಮ ಗೊತ್ತಪ್ಪಾ ನೋಡಕ ಒಗ್ಗರಣೆ ಯಾಕಪ್ಪ ಗೊತ್ತು
ಎಣ್ಣೆ ಸಾಸಿವೆ ಕರಿವೇಪಿನ ಸೊಪ್ಪು ಮತ್ ಹ ಈರುಳ್ಳಿ ಅ ಸಾ ಇದು ಒಗ್ಗರಣೆಗಾಕೋದ್ ಬರುತ್
ಹು ಬರುತ್ತಪ್ಪ ನ
ಒಗ್ಗರ್ನೆಗ್ ಹಾಕೊಂಡ್ಮೇಲೆ ಹ್ಮ್ ಒರ್ ಒಗ್ಗರಣನೆೇಗ್ ಹಾಕ ಹಕೊಂಡ್ಮೇಲೆ ಆ ಚೆನಾಗಿ ಅದ್ನ ಇದ್ ಮಾಡ್ಕೊ ಚೆನ್ನಾಗ್ ಕಲ್ಸು
ಚೆನ್ನಾಗ್ ಕಲ್ಸದ ಉರಿಬೇಕ ಅಕ್ಕ ಎಣ್ಣೆಯಲ್ಲಿ ಏನ್ ಎಳಕ್ ಬರುತ್ತಾ ನೋಡ ನಿನ್ಗೆ
ಊರಿಸ್ಬೇಕ ಚೆನ್ನಾಗಿ ಹಾಗೆ ಕಲ್ಸಿ ಚೆನ್ನಾಗ ಹ್ಮ ಊರ್ಸ ಆದ್ಮೇಲೆ ಮತ್ತೆ ಚೆನ್ನಾಗೆ ಅದು ಟಮಟಾಕ್ಕೋ ಟಮಟೊ ಚೆನ್ನಾಗಿ ಗೆ ಬೇಯಸು
ಹ್ಮ್ ಉಪ್ಪು
ಹ ಅದಾದ್ಮೇಲೆ ಕೊನೆಯಲ್ಲಿ ಉಪ್ಪ ಹಾಕೋದು ಟಮೊಟೊ ಚೆನ್ನಾಗ ಬೇಸ್ ಕ ಆ ಅದಾದ್ಮೇಲೆ ಆ ಬೆಲ್ಲುಲ್ಲಿ ಜೇಜ್ಜಿರ್ತಿಯಲ್ಲ ಹದ್ನಾಾಕು ಮೆಣಷನ್ಕಾಯ ಹಾಕು ಮೆಣ್ಸಿನ್ಕಾಯಿ ಆದ್ಮೇಲೆ ಜೀರ್ಗೆ ಸ್ವಲ್ಪ್ ಪ್ಪಾಕು
ಆ
ಮತ್ತೆ ಹಾಂ ಎರದ್ರು ಮಸಾಲಾದು ಐಟಮ ಮಸಾಲಾ ಅದು ಬೇಕಂದ್ರೆ ಅ ಚಿಕನ್ ಮಸಾಲಾ ಗರಂ ಮಸಾಲ ಅವ ಬೇಕಂದ್ರೆ ಹ
ಹೌದಾ ಅದೆಲ್ಲಾ ಆರೋಗ್ಯಕ್ಕೆ ಹಾನಿಕಾರ ಅಲ್ಲ ಎಲ್ಲಾ ಮಸಾಲೆಗಳು
ಕೊಂದ್ರೆ ಹಾಕೋ ಇಲ್ಲಾಂದ್ರೆ ಬೇಡ ಅವು ಅದ್ನು ಚೆನ್ನಾಗೆ ಬೇಯಿಸು ಚೆನ್ನಾಗ್ ಬೇಯಿಸ್ ಬೆಂದ್ರೆ ನೀರ್ ನೀರಾಗ್ಬೇಕು ಚೆನ್ನಾಗಿ ಟೊಮಾಟೊ ಚೆನ್ನಾಗ್ ಬೇ್ದಿರ್ಬೇಕು ಅದ್ರಲ್ಲಿ ಮಾಡ್ಕೊಂಡು ಮತ್ತೆ- ಹ ಇದು ಲಾಸ್ಟ್ ಕೊನೇಲುಪ್ಪಾಕ್ಬಿಡು
ಕೊನೇಲ್ ಉಪ್ಪ ಹಾಕ್ತೀರ ನೀವ ಹ್ಮ
ಹ್ಮ್ ಉಪ್ಪಾದ್ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಹಾಕು
ಸರಿ ಅಂದ್ರೆನ್ ಗಮ್ ಗಮ್ನುಕ್ಕಾ ಅಥವಾ ನೋಡೋಕ್ಕೆ ಎಲ್ಲ ಚೆನ್ನಾಗ್
ನೋಡಕ್ ಚೆನ್ನಾಗ್ ಕಾಣ್ಲಿ ಅಂದವಾಗಿ ಅಂತ ಕೊತ್ತಂಬರಿ ಸೊಪ್ಪಾಕೋದು ಹ್ಮ ನಂತರ ಹ ಹೂ ಅಂಗಾಕೋದು ಹಂಗಾರ್ ಚೆನ್ನಾ ಇನ್ಸ್ ಸ್ವಲ್ಪ ಹೊತ್ತು ಸ್ವಲ್ಪ ಬೇಸ್ಕೊಂಡು ಸ್ಟೌಆಫ್ ಮಾಡ್ಬಿಡಷ್
ಅಷ್ಟೇಷ್ಟೇ ಗೊತ್ತಾಯ್ತು ಬಿಡು ಮತ್ತೆ ಇನ್ನೇನ್ ಸಮಾಚ್ ರವಳು ಮೇಡಮ್ಮವ್ರು ಏನೂ ಏನೋ ಕೇಳ್ತಿದ್ದಲ್ಲ ಅವತ್ತೇನೋ ಏನೋ ಹಾಕಿದ್ದಲ್ಲ ನಂಗೇನೋ ಮೆಸೇಜ್ ಏನೋ ಚಿಕನ್ ಮಾಡೋದೆಂಗೆ ಅಂತೇನೋ ಅಂತಿದ್ದೆ
ಹ್ಮ್ ಹಂಗೆ ಕೇಳ್ದ ಬಿಡು ಅವತ್ತುೂ ಕಾರ್ ಆ ಮನೆಗೆ ನೆಂಟ್ರ್ ಬಂಬಿಟ್ರಾ ಅವ್ರು ಗೊತ್ತಿಲ್ಲ ನನ್ಗೆ ಅವ್ರು ಬರ್ತಾರ ಅಂತೇಳ್ಬಿಟ್ಟು ಬಂದ್ಬಿಟ್ರಾ ಚಲ್ದ ನನ್ಗೆ ಗೊತ್ತಿಲ್ಲ ಆ ಅಪ್ಪಾ ಎಲ್ಲಾ ಚಿಕನ್ ತಗೋಂಬಬಿಟ್ಟ್ ತ್ರು ಹಾಡಮ್ಮ ಅಂತೇಳ್ಬಿಟ್ರು ನನಗೆ ಅ ನಾವ ಅದೆ ಅಮ್ಮ ಅಪ್ಪ ನಾನು ತಮ್ಮ ಆದ್ರೆ ಇತೀವಿ ಹೆಂಗ್ ಮಾಡಿದ್ರು ನಡಿಯುತ್ತೆ ಅವ್ರ ನೆಂಟ್ರಗ್ ಹಂಗ ಹಂಗಲ್ವಾ
ಅದೆ ಕಲಬೇಕಪ್ಪ ಈ ನಾವು ಬಗರೋ್ರೇ ಎಲ್ಲಲೇಬೇಕು ತ್ತಲ್ಲ ನೀವು ಏನು ಕಲಿಯಲ್ಲ ಬರೀ ಶೋಕಿ ಮಾಡೋದು ರೆಡಿ ಆಗೋದು ಓಡಾಡೋದು ಅಷ್ಟೇ ಕಲಿಯೋದು ಅಡ್ಗೆ ಮಾಡೋದು ಕಲಿಬೇಕು ಒನ್ ನಾಲ್ಕು ಜನ ಬಂದ್ರೆ ಮಾಡಿಿಕು ಹಂಗ ಇ್ದಿರ್ಬೇಕು
ಹ ನನ್ಗ್ ಬರುತ್ತೆ ತಾನೆ ಅಡಗೆ ಮಾಡೋದು
ಬರುತ್ತೆ ಹೇಳ್್ದಲ್ಲನಾ ಹ್ಮ ಬರುತ್ತೆ ಅಂತ ಗೊತ್ತು ಅ ಈಗ ನಾಕಐದ್ ಜನ ಬಂದಾಗ ಮಾಡೋದು ಗೊತ್ತಿರ್ಬೇಕಕ್ ಹೆಂಗೆ ಅಂತ
ಅಲ್ಲ ಮಾ ಮಾಡ್ತೀವಿ ಬ ಆದ್ರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅವ್ರರು ತಿನ್ಂತಾರೋ ಇಲ್ವೋ ಅನ್ನೋದೊಂದಿರುತ್ತಲ್ವಾ ಅದಕ್ಕೆ ಸ್ವಲ್ಪ ದೂರ ಇರ್ ೋದಕ್ಕಷ್ಟೇ ಅಮ್ಮ ಇದ್ರೆ ಸ್ವಲ್ಪ ಸರಿ ಹೋಗುತ್ತೆ ಅಮ್ಮ ಇಲ್ಲಾ ಅಂದ್ರೆ ಕಷ್ಟ ಆಗ್ಬಿಡುತ್ತೆ
ಹ ಹಾ ಹಾ ಅದೇ ಮಾರ್ಬಿಟ್ಟ ಹಂಗ ಇವೋ ಮಾಡಿರ್ತಿೀ ಬಿಡವ ಅದು ಇದ ನೋಡ್ಕೊಂಡಿ ವಿೀಡಿಯೋಗಳು ಏನೇನೋ ನೋಡ್ಕೊಂಡಿ ಆಡಿಯೋ ಗಿಡಿಯೋ ಮಾಡಿರ್ತೀನಿ ನೀನ್ ಹ್ ಇನ್ೊಂದ್ ಕರೆ ಮಾಡ್ಬಿಟ್ಟಿದ್ರೆ ಆಗ್ತತ್ತಪ್ಪ ಮೆಸೇ್ ಆಾಕದ ಬದಲ್ ನಾನ ಅಲ್ಲ ಅದೆಡೆ ಅಡ್ಗೆ ಕೆಲ್ಸ ಹೋಗಿದ್ದೆ ನಾನು ಆ ಹಾಗಗ್ಲಿ
ಹೌದಾ ಅದೇ ಮತ್ತೆ ಅಲ್ಲ ಕಾಲ್ ಮಾಡ್ ಹ ಕರೆ ಮಾಡ್ತಿ ಅನ್ಕೋ ಹ ಅವ್ರ ನೆನ್ ನೋಡಪ್ಪಾ ಈ ಹುಡ್ಗಿಗೆ ಏನು ಮಾಡಕ್ ಬರಲ್ಲ ಯಾರೋ ಗೆಲ್ತಿ ಹತ್ರ ಕೆಲ್ಸ್ಕೊಂಡು ಎಲ್ಸ್ಕೊಂಡು ಮಾಡ್ತಾರಲ್ಲ
ಇ ಚೈನ್ಮ ಅವ ತ ಎಲ್ಲಾ ಗೆಳ್ತಿಯಲ್ಲಪ್ಪಾ ಗೆಳೆಯ ಬರೀ ಗೆಳ್ತರ್ದ ಚಿಂತೆ ಬಿಿಡಪ್ಪಾ ನಿಮ್ಗಾದ್ರು
ಹೆಂಗ ಬಂದ್ಬಿಡ್ತಿ ಬಿಡು
ಹ್ಮ ಸರಿ ಇನ್ನ ಬಿಟ್ಟಿಲ್ಲ ಅನ್ನ ನಿಂದ ರೇಕ್ ಸದ ಚ ಕೊಯ್ಸಿಂದ ಅಂತಿದೆಲ್ಲ ಗೆಲ್ತಿ ಗೆಲ್ತಿ ಅಂತ ಈಗ ಹಂಗೆ ಅಂತಿಯಲ್ಲಪಾ ಹ
ಗೆಳಾ ಅಂತ ಗೊತ್ತಾದ್ರೆ ಅವ್ ನೆನ್ ಏನ್ ಅನ್ಕೋಂತತಾರೆ ನನ್ ಬಗ್ಗೆ ತಪ್ಪಕ್ ತಿಳ್ಕೊಂತಾರಲ್ವಾ ಅದ ೇ
ಹ್ಮ ಎಲ್ಲ ಮುಂದ ಆಲೋಚನೆ ಪ್ಪ ನಿಮ್ದು ಎಲ್ಲ ಮುಂದ ಆಲೋಚನೆ ನ್ನೆ ನಿಮ್ದೆಲ್ಲಾ
ಗೆಳಿಯ ಅಂದ್ರೆಗ ನಾ ನೋಡಿ ಹುಡ್ಗಿ ಗೆಳಿಯ ಗೆಳಿಯರ್ ಕೂಡ ಇದಾರ ಅಂತ ಬರುತ್ತಲ್ಲ ಮಾತು
ಹೆಂಗಿದ್ರು ಗೊತ್ತಲ್ಲ ನಿಮ್ಮ ಅಮ್ಮಾಗೆ ನಾವೆಲ್ಲಾ ಹೊತ್ತು ನಿಮ್ ಮನೆಗೆಲ್ಲ ಬಂದುಿ ತಿಿಂದಿ
ಮನೆಯವ್ರಗ್ ಗೊತ್ತು ಮನೆಯವ ಅಲ್ಲ ಅಲ್ಲ ಮನೆಯವ್ರಗ್ ಗೊತ್ತು ಅಪ್ಪ ಅಮ್ಮ ಎಲ್ರಿಗೂ ಗೊತ್ತು ಬಟ್ ಆದ್ರೆ ಹ್ಮ ನೆಂಟರು ಹಂಗಲ್ವಲ್ಲ ನಂಗ್ ನೆನ್್ರ ಹೆಂಗಂದ ಗೊತ್ತಲ್ ಒಂದ್ಗೆ ಎರಡು ಸೇರಿಸಿ ಮಾತ್
ಹ್ಮ್ ಗೊತ್ತು ಗೊತ್ತು ಬಿಡು ಈಗ ಸರಿ ಆಯ್ತು ಹೇಳ್ತನ್ ಕೆಳ್ಸ್ಕ ನನ್ ಮಾಡ್ಬೇಕಂತ ಈಗ ಚಿಲ್ಲಿ ಚಿಕನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಕ್ಯಾಪ್ಸಿಕಮ್ ಕುಯ್ಕೋಬೇಕು ಸಣ್ಣಾಗೆ ಮತ್ತೆ ಈರುಳ್ಳಿ ಕುಯ್ಕೋಬೇಕು ಅರ್ಧ ಟಮಟ ಕುಳ್ಕೋಬೇಕುಾವೆಲ್ಲ ಅಡ್ಗೆ ಕೆಳ್ಸ್ರ ಹಂಂಗ ಮಾಡೋದು ನೂರ್ ಜನ ಸಾವಿರ ಜನ ಮಾಡ್ತೀವಲ್ಲಾ ಹಿಂಂಗಗೆ ಮಾಡೋದು ಬಾಳ ವಋತ್ತಿ ಚ್ಚಿ ಇರುತ್ತೆ ಈಗ ನನ್ಗಂತೂ ಜಾಸ್ತಿ ಜನ ಹೇಳ್ತ್ರ ಕೆಲ್ಸಕ್ಕೆ ಅಡ್ಗೆ ಮಾಡದಕ ಬಟ್ರಗ ಹ್ಮ್ ಏನ್ ಮಾಡದು ಮತ್ತೆ ಮತ್ತೆ ಎಣ್ಣೆ ಬಿಡೋದು ಒಂದು ಕುಕ್ಕರ್ಗೆ ಒ ತಪ್ಡೆ ಎಣ್ಣೆ ಬಿಡದು ಎ್ಣೆ ಬಿಟ್ಟ ಮ್ಮೇ ಒಂದ್ ಸಪ್ರೇಟ್ಾವ್ ಏನ್ ಎಲ್ಲ ಒಂದ್ಡೆ ಇಟ್ಕಬೇಕು ಬೆಳ್ಳುಳ್ಳಿ ಮತ್ತೆ ಶುಂಠಿ ಎಲ್ಲಾನೂ ಆಡ್ಸ್ ಬಿಿಟ್ಟು ಹ ಕೊಂಡಿ ಸೈಡ್ಗೆ ಎಣ್ಣೆ ಕಾಯ್ದ್ಾದ್ಮೇಲೆ ಹಕ್ಬೇಕ ಹದಾ ಅದಾದ್ಮೇಲೆ ಮೆಣಸನ್ಕಾಯಿ ಹಬೇಕು ನೆಕ್ಸ್ಟ್ ಅದ್ಮೇಲೆ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಆಗಾದ್ಮೇಲೆ ಕ್ಯಾಪ್ಸಿಕಮ್ ಅಂದಲ್ಲ ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ ಅದ ಹಾಕ್ಬೇಕು ಅದೆಲ್ಲ ಎ ಕೊ ತಿರ್ಗ್ಬೇಕದೆಲ್ಲ ಒಂಥರಾ ಕಲರ್ ಚೇಂಜ್ ಆಗೋವರ್ಗೂ ತಿರ್ಬೇಕದು ಬಣ್ಣ ಚೇಂಜ್ ಆಗೋವರು ತಿರ್ಗ್ಬೇಕು ತಿರ್ಗಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಟೊಮೊಟೊ ಇರುತ್ತಲ್ಲಾ ಅರ್ಧ ಟೊಟೋ ಹೇಳಿದ್ನಲ್ಲ ಅರ್ಧ ಟಮೊಟೋ ಕುಯ್ದಿರದಾ ನೀನ್ ತಿ ತಿರ್ಗಬೇಕು. ಅದೆಲ್ಲ ತಿರ್ ಆದ್ಮೇಲೆ ಮತ್ತೆ ಚಿಕನ್ ಹಕ್ಬೇಕು ಚಿಕನ್ ಹಾಕ್ಬಿಟ್ಟು ಮಾಲಗಳು ಹಾಕದ ಲ್ಲ ಚಿಕನ್ ಮಸಾಲ ಸ್ವಲ್ಪ ಬಾಡನ್ ಸಾರುಡಿ ಅಂತಾರಲ್ಲಾ ಅದು ಗರಂ ಮಸಾಲ ಅನಿ ಕುಡಿ ಒಂದ್ ಸ್ವಲ್ಪ ಕರದ ಪುಡಿ ನೀ ಾರವಾಗಿರ್ಬೇಕು ಅಂದ್ರೆ ಅದ ಹಾಕ್ಬಿಟ್ಟು ಚೆನ್ನಾಗ ಅದ ಕುದಿಯುವ ಕುದಿಯ ಕುಡ್ಬೇಕು ಯಾಕೆಂದ್ರೆ ಅದ ಎಣ್ಣೆ ಬುಡ್ಕೋವರೆಗೂ ಕುದಿಬೇಕು ಹಾಗೆ ಬಹಳ ರುಚಿ ಬರದು ಚಿಕನ್ ಅದ್ ಬಂದಾದ್ಮೇಲೆ ಹಂಗೆ ಚೆನ್ನಾಗ್ ಒಂದ್ ಹತ್ ಸುಮಾರು ಒಂದ್ ಹದ್ನೈದು ನಿಮಿಷ ಹಂಗೆ ಕುರಿಿಯಕ್ ಬಿಡ್ಬೇಕು ಕುಳು ಕುದ್ದಾದ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬಿರಿ ಸೊಪ್ಪು ಎಲ್ಲ ಹಾಕಿ ಉದುರಿಸಿ ಒಂದೆರಡ್ ಐ. ಐದು ನಿಮ್ಷ್. ಹಂಗೆ ತಿರ್ಗ್ಸಿ ಗ್ಯಾಸ್ ಮೇಲೆ ಬೇಯಿಸಿ ಸೈಡ್ಗ ಇಟ್ಟಿ ಚಪಾತಿ ಮಾಡ್ಕೊಂಡ್ ಸೈಡ್ಗೆ ಮಳೆಗಾಲದ ಚಳಿಗಾಲದ ತಿಂತಾದ್ರೆ ತಿನ್ಬೇಕಂತ ಅನ್ಸ್ತ ಇರು ನೋಡ
ನನ್ಗ್ ಇವಾಗ ತಿನ್ಬೇಕ್ ಅನುಸ್ತಾ ಐತೆ ನೀನ್ ಹೇಳ್ತಿದ್ರೆ.
ಹ
ನಾಳೆ ನಾಳೆ ಪಕ್ಕ ಮನೇಲಿ ಮಾಡಸ್ಕೊಂಡು.
ಮಾಡ್ಸ್ಕೊ ತಿ ಇನ್ನುೂ ಇಲ್ಲಾಂದ್ರೆ ನಾನೇ ಮಾಡ್ಕೊಬಂದ್ ಕೊಡ್ತಿದ್ದೆ ನೀನ್ ಅಂತ ಹೇಳಲ್ಲಪ್ಪಾ ಸಂಬಂಧಿ ್ರಂತ ಅದಕ್ಕೆ ಸುಮ್ನೆ ಅದೇ ಮತ್ತೆ ಕರೆ ಮಾಡ್ತೀನಿ ನೀ ನಾನು ಮ
ಹಾ ಸರಿ ಸರಿ ಸರಿ